ಹಲೋ
ಹಲೋ ಕೇಳಸ್ತಿದಯ ನಾನ್ ಏನು ಇಲ್ಲ. ಹ ನಾನು ಏನು ಇಲ್ಲ ಕುತ್ಕೊಂಡಿದ್ದೆ ನೀವೇನ್ ಮಾಡ್ತಿದ್ದೀರಾ ನೀವ್ ಏನ್ ಮಾಡ್ತಿದ್ದೀರಾ.
ನಾವು ಸುಮ್ಮ್ನೆಾಏನಿಲ್ಲ ನೋಡಿ ಚಲನ ಚಿತ್ರ ನೋ ಇದ್ದೆ ನೀವು.
ಅದು ಸಣ್ಣ ಮಾರಮರ ಅಂತ ಹೇಳಿ ಒಂದು
ಹೌದಾ ಚೆನ್ನಾಗಿದಿಯಾ ಹೌದಾ ನಂಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಅದ್ರು ಬಗ್ಗೆ.
ಅದು ಹೇಗಿದೆ ಅಂದ್ರೆ ಹೆಂಗಿದೆ ಅಂದ್ರೆ ಒಬ್ಬರು ರು ಸ್ನೇಹಿತರು ಇರ್ತಾರೆ ಹುಡ್ಗ ಮತ್ತೆ ಹುಡ್ಗಿ ಇಬ್ರು ಒಂದ್ ಒಂದೇ ಮನೇಲೆ ಹುಟ್ಟಿರ್ತಾರೆ. ಒಂದೇ ಮನೆಯಲ್ಲ ಪಕ್ಕದ ಮನೆಯವ ಈಗ ಆ ಹುಟ್ಟಿದ ಇದಾರೆ ಅವರಿಬ್ರು ಚಿಕ್ಕೋರಿಂದ ಆಗಿದ್ದನು ದೊಡ್ಡ ದೊಡ್ಡವರ್ ಆಗೋವರ್ಗುನು ಜೊತೆಗೆ ಆಟ ಆಡ್ಕೊತಾ ಬೆಳದಿರ್ತಾರೆ. ಅವರು ಬೆಳದಿರ್ತ ರ ಇಲ್ವಾ ಆಮೇಲೆ ಏನಾಯ್ತು ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಪ್ರೀತಿ ಶುರುವಯ್ತ್ ಅವ್ರ್ ಅವ್ರ ನಡುವೆನೆ
ಹಾ ಪ್ರೀತಿ ಶುರುವಾಯಿತಾ ಹಾಂ
ಅದ್ ಪ್ರೀತಿ ಶುರು ಆದ್ಮೇಲೆ ಹಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಮಾಡಕ್ ಶುರು ಮಾಡಿದ್ರು ಆಮೇಲೆ ಸೀದಾ ಅವ್ರ್ದು ಎಂಗೇಜ್ಮೆಂಟ್ ವರೆಗೂ ಹಯ್ತು ನಿಷ್ಟಿರ್ತಾರ್ಥ ಮಾಡಾಯ್ ಮಾಡ್ತಿದ್ರು ಒಂದ್ ಅವ್ರು ಆವತ್ತ ಏನಾಯ್ತು ಅವರ ಅಪ್ಪಜಿಗೆ ತುಂಬಾ ಖುಷಿ ಕುಟುಂಬ ಇಲ್ದನೆೇ ಆಗ್ಬಿಟ್ಟು ನಾನ್ನು ಎನ್ನು ಮಾಡಿಲ್ಲ ಇಲ್ಲಾ ಇಲ್ಲಾ ಅಂತ್ತ ಮಾತ್ತು ಆಡೋತ್ತು ಆದ್ರೆ ಇನು ಲೇಟ್ ಆಗಿ ತೀರಿಕೊಂತಾರೆ ಅವರು ಹ ಏನಂದ್ರೆ ಇವರು ಅವ್ರ ಅಮ್ಮ ಇದ್ದಾರೆ ಅಲ್ವಾ ಅವ್ರಮ್ಮ ತಂಗಿ ಚಿಕ್ಕ ಅಮ್ಮ ವಯಸ್ಸು ಆದಮೇಲೆ ಸತ್ತು ಹೋದರು ಚಿಕ್ಕ ವಯಸ ಅಂದ್ರೆ ಅವಳ ಇವಳು ಇವಾಗ ನಮ ಹೇಳ್ ಿದ್ದನಲ್ವಾ ಹುಡ್ಗಿ ಅಂತ ಹೇಳಿ ಅವ್ರ ಹುಡ್ಗಿಗೆ ಅವ್ರ ನಮ್ಮ ತಂಗಿ ಹಾಳ ಮತ್ತೆ ನನ್ನ ತಮ್ಮ ತಮ್ಮ ಇದ್ದಾನೆ ಮತ್
ದಿನ ಹ್ಮ್ ನಟಿನಾ ನಟಿ ತಂಗಿ ತಮ್ಮ.
ಈ ತಮ್ಮ ಮತ್ತೆ ಇನ್ನೊಂದ್ ತಂಗಿ
ಹಾ ಹಾ ಅಂದ್ರೆ ಇಬ್ರು ತಂಗಿ ಇದ್ರು ಅಂದ್ರೆ ಇಬ್ರು ತಂಗೀರು ಒಬ್ಬನು ತಮ್ಮ.
ಹಾ ಇಬ್ರು ತಂಗಿ ಒಬ್ರು ತಮ್ಮ ಇದ್ರು ಇಬ್ರು ತಂಗಿಯರ್ಲಿ ಇಬ್ಬರು ಓಕ್ ಅಂದ್ರೆ ನಾರ್ಮಲ್ ಇದ್ರು ಅವ್ರು ಒಬ್ರು ತುಂಬಾ ಚಿಕ್ಕೋರು ಅಂದ್ರೆ ಎರಡು ವರ್ಷದ ಪಾಪು ಇತ್ತದು ಹಾ ಎರಡು ವರ್ಷ ಪಾಪು ಅಲ್ವಾ ಪಾಪುನ ಅವ್ರ ಅಮ್ಮ ಬಿಟ್ಟ ಬಿಟ್ಟಿದಿದ್ದಾರೆ ಇವು ಒಬ್ಳೇ ನೋಡ್ಕೋಬೇಕು ನಟಿ ಕೊೂಡನು ಎಷ್ಟೆಲ್ಲ ತೊಂದರೆ ಆಗ್ಬಿಟ್ಟಿತ್ತು ಅವ್ಳಿ ಆಮೇಲೆ ಮತ್ತೆ ಅವನ್ ನಟ ಕೆಲಸ ಮಾಡಿ ದುಡ್ಡು ಸಾಯ ಮಾದಡ್ತಾಇದ ಇದ್ದಾನೆ ಅಲ್ವಾ ಅವನು ಸ್ವಲ್ಪ ಹೆಲ್ಪ್ ಅಂದ್ರೆ ಜಾಸ್ತಿನೇ ಮಾಡ್ತಿದ್ದ ಇವನ್ ಸಹಾಯ ಇಲ್ಲ ಇವಳಿಗೆ ಆಮೇಲೆ ಒಂದ್ ದಿನ ಇವ್ರಿಬ್ರಿಗೂ ನಿಶ್ಚತ್ ಅರ್ಥ ಮಾಡ್ಬೇಕಂತ ಡಿಸೈಡ್ ಆದ್ರು ಆಮೇಲ್ ಮಾಡ್ತಿದ್ರು ಇನ್ನೇನು ಮಾಡ್ಬೇಕ್ರೆ ಅವ್ರಪ್ಪಾ ಹಿಂಗೆ ಅಂದ್ರೆ ತೀರ್ಕೊಂಡ್ ಬಿಿಟ್ರು ಅವ್ರು ಹ ಅವ್ರಪ್ಪ ತೀರ್ಕೊಂಡ್ರ ಅಲ್ವ ಆಮೇಲೆ ಈ ಉಳ್ನಟ್ಟಿ ಇದ್ದಾಳೆ ಅಲ್ವಾ ನಮ್ಮ್ ಅಪ್ಪನೇ ತೀರ್ಕೊಂಡಿದಾರ ಇವಾಗ ನನ್ನ ನೋಡ್ಕೋಬೇಕು ಮತ್ತೆ ನಮ್ ತಮ್ಮ ನಮ್ ತಂಗಿ ಅವ್ರನೆಲ್ಲಾ ನೋಡ್ಕೋಬೇಕು ಅಂತ ಹೇಳಿ ಇದೆಲ್ಲಾ ಇತ್ತಲ್ವಾ ಮತ್ತ ಆಮೇಲೆ ಉಳ್ನಾಟಿ ಸುಮ್ನೆ ಹ ಸರಿ ಬಿಡು ಅಂತ ಹೇಳಿ ಅವನ ಜೊತೆ ನಿಶ್ಚಿತಾರ್ಥ ಎಲ್ಲಾ ಬೇಡ ಅಂತ ಹೇಳಿ ಆ ಸದ ಇದನ್ನೇ ಮಾಡ್ಕೊಂಡ್ಳ ಅವಳು ಅಂದ್ರೆ ಬಿಟ್ಟು ನನ್ನನ್ ಜೀವನ ನೋಡ್ತೀನಿ ಅಂತ ಹೇಳಿ ಜೀವನನೇ ನೋಡ್ಕೊತಾ ಹೋದ್ಲು ಅವಳು ಆಮೇಲೆ ಜೀವನ ಎಲ್ಲ ನೋಡ್ಕೋತ ಇವಾಗ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅಂದ್ರೆ ಕಷ್ಟ ಅವಳಿಗೆ ಒಂದೊಂದ್ ರೂಪಿನೂ ಕಷ್ಟ ಆಗಿತ್ತು ಗೊತ್ತ ಅವಳಿಗೆ ಒಂದೊಂದ್ ರೂಪಿನೂ ಎಷ್ಟು ಕಷ್ಟಪಟ್ಟ ಜೋಡಸ್ತಿಿದ್ ಅವ್ಳು ಆಮೇ ಕಂಪನಿ ಕೆಲಸ ಹೋದಳು ತಗೊಂಡ್ಲು ಕೆಲ್ಸ ಮಾಡ್ಕೋತ ಮಾಡ್ಕೋತ ಅವ್ರ ತಮ್ಮ ತಂಗಿಯರ್ನೆಲ್ಲಾ ನೋಡ್ಕೋತಾ ಇದು ಇವಾಗ ಮತ್ತೆ ಮದ್ವೆ ಮಾಡಕ ಅಂತ ನೋಡ್ತಿದ್ರು ಅವ್ರ ಇಬರಿಗೂ ಮದ್ವೆ ಮಾಡ್ಬೇಕಾರೆ ಅವಾಗೇನಾಯ್ತು ಮದ್ವೆೆಗೆ ಮದ್ವೆಗ ಕುಸ್ ಇದಮಾದಕೊಂಡಾಯೂ ಎಲ್ಲಾ ಮಾಡ್ಕೊಂಡಿದ್ರು ಮೊದಲುನು ಕೆಟ್ಟೋಯ್ತು ಗೊತ್ತಾ ಹ ಅವ್ರದುು ಮದ್ವೆನೇ ಆಗ್ಲಿಲ್ಲ ಅವರು
ಹಾ ನಟ ನಟಿಯದು ಮಂೆ ಆ ಹೋಗಿ್ತ
ಎಷ್ಟಾರ್ಥ ಅದೇ ಆಗಿತ್ತು ಅದಾದ್ಮೇಲ್ ಬೇಡ ಅಂತ ಹೇಳಿ ಇವಳೇ ಬಿಟ್ಟು ಬಿಟ್ಬಿಟ್ಲು ಅವನನ್ನ
ಹಾ ಹಾ
ಅದಿಗೆ ಅದೇ ಹಂಗ ಆಗ್ಬ ಬಿಡ್ತಲ್ವ ಆಮೇಲ್ ಮತ್ತೆ ಬಿಡು ಅಂತಿ ಮದ್ವೆ ಮಾಡಕ ಮದ್ವೆ ಮಾಡ್ಬೇಕ್ರನು ಅವಾಗೂ ಹಿಂಗೆ ಏನೇನೋ ತೊಂದ್ರೆ ಬಂದು ಅವಾಗೂ ಬಿಟ್ಲು ಅವ್ನಿಗ್ ಮತ್ತೆ ನಟಾಗಿ ಇನ್ನೊಂದೇ ಹುಡ್ಗೀನ್ಲ್ಲಾ ನೋಡಿ ಮದ್ವೆ ಮಾಡಕ್ ನೋಡಿದ್ರು ಮದ್ ಅವ್ನಗ್ ಬರೇ ತಲೆಲಿ ಇರೋದ ಇವಳ ಬಗ್ಗೆನೇ ಯೋಚನೆ ಅಟಿ ಬಗ್ಗೆನೆ ಅಯ್ಯೋ ಬರ್ರಿ ಅದೇ ಆಯ್ತು ಆಮೇಲೆ ಸುಮ್ನೆ ಮತ್ತೆ ಇವರಿಬ್ರು ಸ್ನೇಹಿತರ ತರನೇ ಜೊತೆಗೆ ಇದ್ದಾರೆ ಗೊತ್ತ ಇನ್ನಾದರು ಹಾ ಏನ ಇಲ್ಲ ಕೊನೆಯವರ್ಗೂ ಮದ್ವೆನೆ ಮಾಡ್ಕೊಂಡಿಲ್ಲ ಅವ್ರು ಜೀವನ ಪರ್ಯಂತ ಹಂಗಗೆ ಇರ್ಬೇಕು ಅಂತ ಅಂತ ಅನ್ಕೊಂಡಿದ್ರಂತೆ ಅದಕ್ಕೆ ಮದ್ವೆನೆ ಮಾಡ್ಕೊಂಡ್ಲಿಲ್ಲ ಅವ್ರು ಏನ್ ಮಾಡ್ತಿದ್ರಿ ನೀವು ಹ್ಮ
ಏಗಿದೆ ಚಲನ ಚಿತ್ರ
ನನಗೂ ತುಂಬಾನೆ ಚೆನ್ನಾಗಿದೆ ನೀವು ನೋಡಿ ಒಂದ್ ಸ
ಅದೇ ನನ್ ನೀವ್ ಹೇಳಿದ ತಕ್ಷಣ ನೋಡ್ಬೇಕು ಅನ್ನಿಸ್ತಿದೆ
ತುಂಬಾನೇ ಚೆನ್ನಾಗಿದೆ ನೋಡಿ ನೀವು
ಹೌದಾ ನೋಡ್ ನೀವ್ ಹೇಳಿದ್ಮೇಲೆ ನೋಡೇ ನೋಡ್ತೀನಿ.
ಹಾ ನೋಡಿ ಅದನ್ನ ಮತ್ತೆ ನಿನ್ನೆ ಇದು ಮ್ಯಾಚ್ ನೋಡಿದ್ ಇದ್ರ ನೀವು ಆರ್ಸಿಬಿ ದು
ಚೆನ್ನಾಗಿತ್ತು ಅಲ್ವಾ ನೀವ್ ಯಾವ ಟೀಂ.
ನಾನು ಆರ್ಸಿಬಿನೆ ಅಪ್ಪಾ ಆರ್ಸಿಬಿನೆ ಹೌದಾ.
ಚೆನ್ನಾಗಿತ್ತು ಅಲ್ವಾ
ತುಂಬಾನೆ ಚೆನ್ನಾಗಿತ್ತು ನೂರ ಐವತ್ ರನ್ ಕೊಟ್ಟಿದ್ದಾರೆ ಯಾರ್ ತಾನೇ ಹೊಡಿಯಲ್ಲ ಹೇಳಿ ಹ್ಮ್.
ಅಂದ್ರು ಕೆಲವೊಂದ್ಸಲ ಆಗಲ್ಲ
ಹಾ ಅದ್ರಲ್ಲೂ ಏನಿಲ್ಲ ಬಿಡಿ ಆಗಲ್ಲ ಅನ್ನೊ ಮಾತೇ ಇರ್ಲಿಲ್ಲ ನಮ್ದ್ರಲ್ಲೂ.
ಅದೇ ನೋಡಿದ್ರ ನೀವು ಒಂದ್ಸಲ ಜೀಟಿ ವರ್ಸಸ್ ಆರ್ಸಿಬಿ ಆ ಎಪ್ಪತ್ತೈದು ಒನ್ಸ್ ಕೊಟ್ಟಿತ್ತು
ಹಾ
ಹ್ಮ
ಹ್ಮ ಮಾಡಡಿ
ಮತ್ತೆ ಏನ್ ಸಮಾಚಾರ
ದ ಮಾಡ ನಾವವು ಅದೇ ಏನಿಲ್ಲ ಇವತ್ ಸ್ವಲ್ಪ ಅಂದ್ರೆ ಪರೀಕ್ಷೆ ಇತ್ತು ಪರೀಕ್ಷೆ ಎಲ್ಲ ಮುಗಿಸ್ಕೊಬಂದ್ ತಲೆ ತುಂಬಾ ನೋಯ್ತಿತ್ತು ಹಂಗೆ ಅವರ್ಗಡೆ ಕೂತು ಪರಿಸರ ನೋಡ್ತಿದ್ದೆ ನೋಡಿ
ಹೇ ಬರೀದ್ರಿ ದಕ್ಷಿಣ
ಕ್ಷ್ಮ ತುಂಬಾ ಕೆಡ್ದಾಗ ಬರ್ದರಿೀ
ಕಾರ ಕೆ
ಹನಾಗಿ ಕೊಟ್ಟಿರ್ಲಿಲ್ಲ ಪ್ರಶ್ನೆ ಎಲ್ಲ
ಹೌದಾ
ಹಾ ನೀವಾಗ ನಿಮ್ದು ಇತ್ತ ಇವತ್ತು ಪರೀಕ್ಷೆ ಸುಮ್ನೆ ಕೇಳ್ದ ನಂಗು ಗೊತ್ತಿರ್ಲಿಲ್ಲ ಸುಮ್ನೆ ಕೇಳ್ದ ಇಲ್ಲ ನಾನ್ ಅನ್ಕೊಂಡೆ ನೀ ಕೆಲ್ಸ ಮಾಡ್ತಿದ್ದೀರಾ ಅಂತ ಹೇಳಿ
ಹನ್ತರ
ಹಾ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
ಹ ಹೌದಾ ಏನ ನೋಡ ಅಪ್ಪ ಅವರು ಬರೀ ಎಲ್ಲಾ ಪರೀಕ್ಷೆ ಹಂಗೆ ಮಾಡ್ತಿದ್ದಾರೆ ಅವರು ನಾವು ಉತ್ತೀರ್ಣ ಆಗ್ಬಾರ್ದು ಅಂತಾನೇ ಕೊಡ್ತಿದ್ದಾರೆ ಅನಿಸತು ನಂಗೆ ನಮ್ಮ ನಿನ್ನೆ ಬೇರೆ ಹಕಿತ್ತಲ್ವಾ ಅದುನ್ನ ಓದ್ ಅಂದ್ರೆ ಅದನ್ ನೋಡ್ಕೋತಾ ಓದಿರಲ್ಲ ಅಂತ ಹೇಳಿ ಕಷ್ಟ ಕೊಟ್ಟಿದಾರ ಅವರು.
ಅದುಬರಟ್ಟೆ
ಹ್ಮ್
ಮತ್ತೆ ಹೇಗಿದೆ ದೀವ್ನಾ
ಜೀವನ ಎಲ್ಲ ಹೇಗೆ ನಮಗೆ ಇಲ್ಲ ನೋಡಿ
ಯಾತ್ನು
ಹಾ
ನಿನ್ ಬೇಕು ತರ್ಕರ ಮಾತ
ಹ್ಮ ಹ್ಮ ಕೆ
ಯಾಕೆ ಜೀವನದಲ್ಲಿ ಬೇರೆ ಹೊ ತೋಗಿದತರ ಮಾತಾಡ್ತಿದ್ದೀರಾ ಅಂತ
ಹ್ಮ್ ಹ ನ ಏನ್ ಮಾಡೋದಿಲ್ಲ ಇವಾಗ ಹ್ಮ್
ಹಲೋ ಕೇಳುಸಿತ್ತದೆಯಾ
ಹಾ ಕೇಳಿಸಿದೆ ಹೇಳಿ
ಹಾ ಮಾತಾ್ದೀಿ
ಆದ್ರೆ ನೀವೇಏನೋ ಕೇಳ್ತಿದ್ರಿ ನನ್ ಕೇೇಳಿಸಿಲ್ಲ
ಯಾಕೆ ಜೀವದಲ್ಲಿ ಬೇೇಕ ತಾರ ಮಾತಾತಿದೀರ ತಂದೆ
ಅದೇ ಜೀ ಅದೇ ಪರೀಕ್ಷೆ ದಿನಗಳು ಅದೇ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮತ್ತೆ ನಾವ್ಿರೋ ಹಾಸ್ಟೆಲ್ ಬಿಟ್ಟ ಹೋಗ್ಬೇಕಲ್ವಾ ಮುಂದೆ ಮತ್ತೆ ಇನ್ನ ಹೇಗಿರುತ್ತೆ ಮತ್ತೆ ಏನೋ ಜೀವನ ಅಂತ
ನೆನಪುಗಳು ತುಂಬಾ ಕಾಣುತ್ತ
ಮದೆ ನೋಡಿದಿಕ್ಕೆ ಹ ಹ ಅದಕ್ಕೆ ತುಂಬಾ ಬೇಜಾರಾಗಿತ್
ಬೇಜರ್ ಅಂತಿದಿರ ಯಾಕೆ ಆಗ್ಬಿಟ್ಟಿದ್ರಿ ಜೀವನದಲ್ಲಿ ಇದೆಲ್ಲಾ ಇದ್ದಿದ್ದೆ ಅಲ್ವಾ?
ಅಯ್ಯೋ ಅದ್ರದ್ದೇನಿಲ್ಲ ರೀತ ಅಂದ್ರೆ ನಮ್ಗೆ ಇದು ಪರೀಕ್ಷೆ ತುಂಬಾ ಅಂದ್ರೆ ಚೆನ್ನಾಗ್ ಮಾಡಿದ್ದೇನೆ ದಿನ ದಿನಾ ಹಿಂಗಗೆ ಮಾಡ್ತಿದ್ರೆ ಅಂತ
ಹ್ಮ ನೋಡಿ ಎಂತ ಹೇಳ್ತೀರಾ ನೋಡಿ ನೀವ ಆದ್ರೂ ಏನೋ ಬಿಡಿ ಹೋಗ್ಲಿ ಊಟ ಮಾಡದು ಊಟ ಏನ್ ಮಾಡಬೇಕು ಎಂತ ಅನ್ಕೊಂಡಿದ್ದೀರಾ ನೀವು?
ಏನಿಲ್ಲ ಅದೆ ಸಾಮಾನ್ಯವಾಗಿ ಅನ್ನ ಸಾಂಬಾರು,
ಹ ಹೌದಾ
ಏನು ವಿಶೇಷ ಇಲ್ಲ ನೀವು
ನಮ್ದು ಸ್ವಲ್ಪ ನ ಹೋಗ್ಬೇಕು ಏನಾದ್ೂ ಸಿಹಿ ತಯಾರ್ಸದ ಇದ್ರೆ ತಯಾರ್ಸ್ಬೇಕೇನೋ
ತಯಸ್ತಿರಾ ಏನ್ ಇವತ್ತು
ಏನಿಲ್ಲ ಸುಮ್ನೆ ಅಂದ್ರೆ ಜಾಸ್ತಿ ತಲೆನೋವು ಏನು ಅಂದ್ರೆ ಓದಿ ಓದಿ ಸಾಕಾಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ರಿಲೀಫ್ ಆಗ್ಲಿ ಅಂತ ನ ನಿ ಅರಿ ಕಂ್ರಿ ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು.
ಹ್ಮ್ ನನಗೂ ಅಷ್ಟೇ ಧನ್ಯವಾದಗಳು